ಹಲೋ ಕೇಳಿಸ್ತಯ್ತಾ.
ಹಾ ಕೇಳಿಸ್ಥಿತಿ ಹೇಳಿ.
ಏನ್ ಮಾಡ್ತಿದ್ರಿ.
ಅಡುಗೆ ಮಾಡ್ತಿದೆ ನೀವು.
ನಾವು ಅಡ್ಗೆ ಮಾಡ್ಬಿಟ್ಟು ನಮ್ಮ್ ಮನೆಯವ್ರ. ಊಟುಕ ಕೊಟ್ಬಿಟ್ಟು ಕೂತಿದ್ದು.
ಹೌದಾ ಏನ್ ಅಡಗೆ ಮಾಡಿದ್ವಿ.
ಬೇಳೆ ಸಾಂಬಾರು ಮತ್ತೆ ರೈಸು. ಮತ್ತೆ ಎಗ್ ಹುರಿದಿದ್ದು ಎಗ್ ಬುರ್ಜಿ ಮಾಡಿದ್ದು.
ಹೌದಾ ನಾನು ಅದೇ ಮಾಡ್ತಿದ್ದೆವೆಗ ಸಾಂಬಾರಗೈತೆ. ಹ್ಮ.
ಹ. ಎಗ್ ಬುರ್ಜಿ ಮಾಡ್ತಿದ್ರಾ.
ಹ್ಮ್.
ಮತ್ತೆ.
ಮತ್ತ ಇನ್ನೇನು.
ಹೇಳಿ.
ಹೇಳಿ ನೀವೇ ಕೇಳ್ತೀನಿ.
ಹಂಗೆನ್. ಫುಡ್ ಇಷ್ಟಾ.
ನನ್ಗೆ ಫುಡ್ ಅಂದ್ರೆ. ವೆಜ್ ಅಲ್ಲಿ. ಚಪಾತಿ ಆತರಾ. ಚಪಾತಿ ಟೊಮೊಟೊ ಗೊಜ್ಜು ಆತರ ಇಷ್ಟ ನಾನ್ ವೆಜ್ ಅಲ್ಲಿ ಬಿರಿಯಾನಿ. ಮಟನ್ ಬಿರಿಯಾನಿ. ಹ್ಮ್ ನಿಮ್ಗೆ.
ವೆಜ್ಜೆ ಜಾಸ್ತಿ ಇಷ್ಟ ನಾನ್ ವೆಜ್. ತಿನ್ನಲ್ಲ ಜಾಸ್ತಿ ನಾನು ನಾನ್ ವೆಜ್ ಅಂತ ಬಂದ್ರೆ. ಹ್ಮ್ ಹೌದಾ.
ಹ್ಮ್.
ಎಗ್ ಬಿರಿಯಾನಿ ಬಿಟ್ರೆ ನಾನು ಮಟನ್ ತಿಂತೀನಿ. ಅಂದ್ರೆ ಸಾಂಬಾರ ತಿನ್ನಲ್ಲ ಬಿರಿಯಾನಿ ಮಾಡ್ತಾರಲ್ಲ ಅದ ತಿಂತೀನಿ ಅಷ್ಟೆ. ವೆಜಲ್ ಬಂದ್ರೆ ಎಲ್ಲ ಹ್ಮ್.
ನಾವು ಅಷ್ಟೇನೆ ಅಪ್ಪಾ ನಾನ್ ವೆಜ್ ಅಲ್ಲ ಎಲ್ಲಾ ಅಡ್ಗೆನು ಮಾಡ್ತೀವಿ.
ಹಾ
ನೀವು ಮಾಡ್ತೀರಾ?
ಅಯ್ಯೋ ಗೊತ್ತಿಲ್ಲ ಅಷ್ಟೊಂದು ಗೊತ್ತಿಲ್ಲ.
ಹಾ ಓ ಮಾಡ್ತೀವಿ.
ಹ್ಮ್
ನಾನ್ ವೆಜ್ ಅಲ್ಲಿ ಚಿ ಚಿಕನ್ನು ಮಟನ್ನು ಫಿಶು ಏಡಿ
ತೀರಾ.
ಆ ಫಿಶ್ ಸಾಂಬಾರು ಮತ್ತೆ ತವಾ ಫ್ರೈ. ಎಲ್ಲ ಕಬಾಬು ಹ್ಮ್ ಹೌದು.
ಅದ ಹೇಗ್ ಮಾಡೋದು ಫಿಶ್ ಫ್ರೈ ಎಲ್ಲ?
ಫ್ರಿಶ್ ಫ್ರೈ ತವಾ ತವಾ ಫ್ರೈ ಮಾಮೂಲಿ.
ಹ್ಮ
ಖಾರ ಎಲ್ಲ ಮಾಮೂಲಿ ಏ ಕಬಾಬ್ ಕ ಕಲ್ಸ್ಕೊಂಡಿರ್ತೇವಲ್ಲಾ ಅದಕ್ಕೆ ಅಚ್ ಖಾರದಪುಡಿ ಪುಡಿ. ಈ ಪುಡಿಗಳನ್ನೆಲ್ಲ ಜಾಸ್ತಿ ಹಾಕಿ ಕಲ್ಸಿ ತವಾ ಮೇಲೆ ಫಿಶ್ ಹಾಕದು ಎಣ್ಣೆ ಹಾಕಿ ಎಣ್ಣೆ ಹಾಕಿ ರೋಸ್ಟ್ ಮಾಡೋದ ಅದನ್ನ.
ಹೌದಾ.
ಹ್ಮ್ ಮೊಟ್ಟೆ ಗೂ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲ್ಸ್ಕೋಬೇಕು.
ಮತ್ತೆ.
ಮತ್ತೆ ಹೇಳ್ಬೇಕು ನೀವೇ.
ಏನ್ ಹೇಳದು? ಹೇಳ್ಬೇಕೆಲ್ಲಾ ಎಲ್ಲಾ ನೀವೇ. ಎಲ್ಲೂ ಹೋಗಿಲ್ಲ ಅನ್ಸುತ್ತೆ. ಟ್ರಿಪ್ ಎಲ್ಲರ್ ಹೋಗ್ಬೇಕತಾನೆ.
ಟ್ರಿಪ್ಪು ಇನ್ನು ಪ್ಲಾನ್ ಮಾಡಿಲ್ಲ ಹೋಗಣ ಅಂತಿದ್ದೀವಿ. ಹ್ಮ್.
ಮತ್ತೆ ಮೂವಿ ಎಲ್ಲ ಯಾವ್ದ್ರಲ್ಲಿ ನೋಡ್ತೀರಾ?
ಮೂವಿ ಕನ್ನಡ ಮೂವಿ ಎಲ್ಲಾ ನೋಡ್ತೀವಿ ಯಾವ್ದ ಯಾವ್ದ ಹೊಸ ಮೂವಿ ಬರು ಮತ್ತೆ ಅದೆಲ್ಲಾ ನೋಡ್ತೀವಿ ಈಗ ರೀಸೆಂಟ್ ಆಗಿ ಕೆಡಿ ಮೂವಿಗ ಹೋಗಿದ್ದು. ಹಾ. ನೋಡ್ಕೋಬಂದು ಚೆನ್ನಾಗ್ ಐತೆ ಧ್ರುವ ಸರ್ಜನ್ ಚೆನ್ನಾಗ ಆಕ್ಟಿಂಗ್ ಮಾಡವ್ರೆ ಹ್ಮ್.
ನೋಡಿಲ್ಲ ನಾನು ನೋಡ್ಬೇಕು. ಇಲ್ಲ ಹೋಗೆ ಇಲ್ಲ ಎಲ್ಲಿಗೂನು ನಾನ ಮೂವಿ ನೋಡೇ ಫೋನ್ ಅಲ್ಲಿಬಿಟ್ರೆ ಜಿಯೋ ಹಾಟ್ಸ್ಟರ್ ಅಲ್ಲಿ ನೋಡ್ತೀನಿ ಅಷ್ಟೇ.
ಹಾ ಬಿಟ್ಟಿದ್ದಾರೆ.
ಹೌದಾ.
ಹಾ.
ಹ್ಮ್, ನೋಡ್ಬೇಕು ಹಂಗಾದ್ರೆ
ಹ್ಮ್.
ಬೇರೆದದು ಲ್ಯಾಂಗ್ವೇಜ್ ನೋಡೋಲ್ಲ.
ಹಾ, ನೋಡ್ತೀವಿ ತೆಲುಗು, ತಮಿಳು
ಹ್ಮ.
ಮಲಯಾಳಂ ಎಲ್ಲ ನೋಡ್ತೀವಿ.
ಹ್ಮ್
ಇಂಟ್ರೆಸ್ಟ್ ಆಗಿ ಯಾವ್ದ್ ಇರುತ್ತೋ ಮೂವಿ ಅದು ಪಕ್ಕ ಹಾಕೊಂಡ್ ನೋಡ್ತಾ ಇರ್ತಿವಿ. ‌ ಹ್ಮ್
ಕನ್ನಡ ಡಬ್ಬ ಇರುತ್ತೆ. ತಲ.
ಕನ್ನಡ ಡಬ್ಬು ಮಲಯಾಳಂ ಎಲ್ಲ ಅರ್ಥ ಆಗತ್ತಲ್ಲ. ಕನ್ನಡ್ ಕನ್ನಡ ಡಬ್ಬೆ ಅಂತಲ್ಲ
ಲಾಂಗ್ವೇಜ್ ಯಾವುದು ಯಾವುದು ಬರುತ್ತೆ ಮತ್ತೆ.
ಹ್ಮ್.
ಲ್ಯಾಂಗ್ವೇಜ್ ಯಾವದ-ಯಾವದು ಬರುತ್ತೆ ನಿಮ್ಗೆ ಮಾತಾಡಕ್ಕೆ. ಅರ್ಥ ಆಗತ್ತೆ
ಅಷ್ಟೇ ಮಾತಾಡಕ್ ಹೋಗಲ್ಲ.
ಹ್ಮ್ ಹ್ಮ.
ಹ್ಮ್, ಅಂದ್ರೆ ಮೂವಿ ಇದೆಲ್ಲಾ ಸ್ಟೋರಿ ಎಲ್ಲ ಅರ್ಥ ಆಗತ್ ಅಷ್ಟೇ ಬೇರೆಯವ್ರಗೆ ಹೇಳ್ಬೇಕು ಅಂದ್ರೆ ಅರ್ಥ ಅರ್ಥ ಆಗಲ್ಲ ಹ್ಮ, ಗೊತ್ತಾಗ ರಿಪೀಟ್ ಮಾಡ್ಬೇಕ ಅವ್ರ ಕೇಳ್ದಾಗ ಏನದು ಅವ್ರ ಏನ್ ಹೇಳ್ತವ್ರೆ
ಅಂದ್ರೆ ಅರ್ಧಂಬರ್ಧ ಅರ್ಥ ಆಗತ್ತ ಅಷ್ಟೇ.
ಅಷ್ಟೇನೆ ಹ ಅಂದ್ರೆ ಪೂರ್ತಿ ಅರ್ಥ ಅರ್ಥ ಆಗತ್ತ ನಮ್ಗ್ ಅರ್ಥ ಆಗುತ್ತೆ ಬಟ್ ಬೇರವ್ರಿಗೆ ಹೇಳ್ತವಲ್ಲ ಅರ್ಥಗಲ್ಲ ಅಷ್ಟೇ ಅವ್ರಿಗೆ ಹೇಳ್ಬೇಕು ಅಂದ್ರೆ ಗೊತ್ತಾಗಲ್ಲ. ಹಾ
ಇ ಡೀಟೇಲ್ ತಿಳ್ಕಳಕ್ ಹೋದ್ರೆ ಏನೋ ಗೊತ್ತಿಲ್ಲ.
ತಮ್ಮ
ಮತ್ತೆ-
ಮತ್ತೆ ಹೇಳ್ಬೇಕು ನಿಮ್ಗೆಲ್ಲ ಭಾಷೆ ಅರ್ಥ ಆಗತ್ತೆ.
ಸ್ವಲ್ಪ ಸ್ವಲ್ಪ ಕಲ್ಸಿದ್ದವಿ. ಹೇಳ್ಕೊಡಿ ನಮಗೂನು ಕಲಿತೀವಿ.
ಆಯ್ತು ತಡಿ ಕಾಲ್ಮಾಡ್ತಾ ಇರ್ತನಿ ಹೇಳ್ಕೊಡ್ತೀನಿ ನಿಮ್ಗುನು. ಹ್ಮ್, ಬಟ್ ಮೂವೀಸ್ ಜಾಸ್ತಿ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ಅಲ್ಲಾ. ಭಾಷೆ ಹೇಳ್ಕೊಡದೆಇಲ್ಲ ಹಾ ನಾವುಅಷ್ಟೇನೆ ಹ್ಮ್, ನಿಮ್ಗೆ ಹಿರೋದಲ್ಲಿ ಯಾರಿಷ್ಟ?
ಪುನೀತ್ ರಾಜ್ಕುಮಾರ್
ಓ ಹೌದಾ! ನಮ್ಗೂ ಅವರೇ ಇಷ್ಟ. ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ. ಹ್ಮ್
ಮತ್ತೆ
ಅವ್ರ ಮೂವೀಸ್ ಅಂತೂ ಸಿಕ್ಕ ಪಟ್ಟೆ ಇಷ್ಟ. ಎಲ್ಲಾ ಮೂವೀಸು ನೋಡಿದೀನಿ ಅವ್ರ್ದು.
ನಾ
ಹ್ಮ್,
ಇವಾಗ ಇವಾಗ ನೋಡಕ್ ಶುರು ಮಾಡಿದೀನಿ. ಅವ್ರದ್ದೆಲ್ಲ ಚಿಕ್ಕ ವಯಸ್ಸ್ದೆಲ್ಲಾ ನೋಡಿರ್ವಲ್ಲ ಈಗ ರೀತಿ ಸೆಂಟರ್ಲ್ಲ ನಾವು ನೋಡಕ್ ಶುರು ಮಾಡರದು
ಇಲ್ಲಾ ಚಿಕ್ಕ ವಯಸ್ದು ಮತ್ತೆ ಇವಾಗ ಅಪ್ಪು, ಅಬಿ ಅವೆಲ್ಲಾ ಇವಾಗ್ರೀ ಅವ್ರ ಬರ್ಡೇ ಟೈಮ್ಗೆಲ್
ಹ, ಬರ್ಡೆೇ ಟೈಮ್ಲ್ಲೆಲ್ಲ ರಿಲೀಸ್ ಮಾಡೋರಲ್ಲ ಮತ್ತೆ
ಹ, ಅವಾಗೆಲ್ಲ ಹೋಗಿ ಥಿಯೇಟ್ರಲ್ಲೇ ಹೋಗಿ ನೋಡಿದ್ದೀವಿ.
ಹೌದಾ, ಜಾಸ್ತಿ ನೀವು ಥಿಯೇಟರ್ಗೆ ಹೋಗಿ ನೋಡೋದ ಅನ್ಸುತ್ತೆ.
ಹೌದು, ಹೊಸಾ ಫಿಲಮ್ ಯಾವ್ದಾರ ಕನ್ನಡದ್ದು. ಫಿಲಮ್ ಬಂದರೆ ಪಕ್ಕ ಥೇಟ್ರಲ್ಲ ಹೋಗಿ ನೋಡೋದು.
ಮೂವಿ ಹುಚ್ಚು ಜಾಸ್ತಿ ಅನಿಸುತ್ತೆ.
ಹ್ಮ್, ಹೌದು ಕನ್ನಡ ಫಿಲಂ ಬೆಳಸ್ಬೇಕಲ್ವಾ.
ಹ, ಹ ನೀವ ಒಬ್ರು ನೋಡ್ರಿ ಇದಾಕ ಮನೆಯವ್ರನೆಲ್ಲ ತೋರ್ರಿಸ್ಕೊಂಡು ನೋಡಬೇಕು.
ಮನೆಯವರನ್ನೆಲ್ಲ ಕೂರ್ಸಿತಿನಿನಾನು ನಮ್ ಮನೆಯವರು ಮಕ್ಕಳು ಎಲ್ಲಾ ಹೋಗ್ತೀವಲ್ಲ. ಅಂದ್ರೆ ಅವ್ರ ಫ್ರೀ ಆಗಿದ್ದಾಗ ಕರ್ಕೊಂಡ ಕರ್ಕೊಂಡ ಹೋಗಿ ತೋರ್ಸದ್ರೆ ನೋಡ್ತೀವಿ ಅಷ್ಟೆ, ನಮಗೋಸ್ಕರ ಒಂದಿನ ಫ್ರೀ ಮಾಡ್ಕೊಳ್ತಾರೆ.
ಹಾ,
ಮಳೆ
ಒಟ್ ಮೂವಿ ನೋಡ್ತೀರ ಅವೋಗ ತುಂಬ ಮಳೆ ಆ ಕಡೆ ಇಲ್ವಾ
ಹಾ,
ಹ್ಮ್, ಇಲ್ಲಂತೂ ಬೆಳ ಬೆಳಗ್ಗಿನೇ ಶುರುಹಾಗುತ್ತೆ ಹ್ಮ್, ಹ್ಮ್
ಈಗ ಸ್ವಲ್ಪ ಹೊತ್ತಲ್ ಮಳೆ ಸಿಕ್ಕಾಪಟ್ಟೆ ಹೊಡಿತು.
ನ
ನೀವು ಮನೇಲಿ ಯಾರ್ಯಾರು ಇದ್ದೀರಾ
ನಾನು ನಮ್ಮ ಹಸ್ಬೆಂಡ್ ನಿಮ್ಮ ಮನೆಯಲ್ಲಿ ಹ್ಮ್
ನಾನು ನಮ್ಮ ಮನೆಯವರು ಮತ್ತೆ ನನ್ನ ಮಕ್ಕಳು ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಹೇಳಿ ಕೇಳವಾ
ಹೇಳದ್ರೆ ಕೇಳ್ತೀವಿ
ಹೇಳ ಹೇಳ್ಬು
ನಾವು ಇನ್ನೊಂದ್ ಸ್ವಲ್ಪ ದಿನ ದೇವಸ್ಥಾನಕ್ ಬೇರೆ ಹೋಗ್ಬೇಕು.
ಈ ಯಾವದು
ಮಹಾದೇಶ್ವ ಬೆಟ್ಟಕ್ ಹೋಗೋಣ ಅಂತಿದ್ದೀವಿ.
ಯ ಹ ನಾವೆಲ್ಲೂ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗ್ಬೇಕ
ಹೌದಾ ಸ ಕಲಿಸಬೇಕು ಹಾ ಏನು?
ಎನ್, ಎನು? ಏನ ಸಮಾಚಾರ ಅಂದೆ
ಹೇಳ್ಬೇಕಪ್ಪ ನೀವೇ.
ಊಟ ಆಯ್ತು ಹಂಗದ್ರೆ?
ಊಟ ಮಾಡಿಲ್ಲ ಮಾಡಬೇಕು ಮನೆಯವ್ರಿಗೆಲ್ಲ ಹಾಕೊಟ್ಟೆ. ನಂದು ಊಟ ಮಾಡ್ಬೇಕು.
ಸರಿ ಆಮೇಲೆ ಮಾಡ್ತೀನಿ.
ಹೂಂ ಸರಿ